ಹಲೋ
ನಮಸ್ಕಾರ
ನಮಸ್ಕಾರ ಹೇಳಿ.
ಊಟ ಆಯ್ತಾ?
ಊಟ ಆಯ್ತು ನಿಮ್
ಹಾ ನಮ್ದು ಊಟ ಆಯ್ತು. ಹ ಏನ್ ಮಾಡ್ತಿದೀರ ಹಾಗೇ ಹೊರಗಡೆ ಬಂದಿದ್ದೆ ಊಟ ಮಾಡ್ ಕೊಂಡು ಹಾ ಊಟ ಮಾಡ್ಕೊಂಡು ಬಂದು ಎಷ್ಟು ಊಟ ಆಯ್ತು ನಿಮ್ದೇನ್ ಊಟ?
ಏನಿಲ್ಲಾರ ರೈಸು ಮೊಸರು. ನಿಮ್ದು
ನಂದು ಇವತ್ತು ಊಟ ಚೆನ್ನಾಗಿಲ್ಲ ಅಂತೇಳಿ ಹೊರ್ಗಡೆ ಹೋಗಿದ್ದೆ ಊಟ ಹುಡ್ಕಾಡ್ದ ಸಿಕ್ ಸಿಗ್ಲಿಲ್ಲ ಊಟ ನಂಗೆ. ಹೊ ಹ ಹೋಗಿ ಹ್ಮ ಇದು ಅದು ಹಣ್ಣಿನ ಹಣ್ಣಿನ್ ಜ್ಯೂಸ್ ಕುಡುದ್ ಬಂದೆ
ಹಾ
ಕುಡ್ದು ಬಂದು ಈಗ ಅಷ್ಟೆ ಇವತ್ತು ಏನು ಕೆಲ್ಸ ಇಲ್ಲ ನಿಮ್ದು ಇವತ್ತು ಏನ ನಿಮ್ದ ಏನಾದ ಕೆ ಕೆಲ್ಸ ಮಾಡಿದರ ಏನ್ ಕೆಲ್ಸ ಮಾಡಿದಿರ?
ಏನಿಲ್ಲ ನಮ್ದು ಅದೇ ಸುಮ್ನೆ ಓದ್ಕೊನ್ ಕುಂದ್ರೋದು.
ಹ್ಮ
ಆಷ್ಟೆ ಸುಮ್ನೆ ಓದೋದು ಅಡ್ಡಾಡೋಡು
ಹ್ಮ ಹಾ
ಅಷ್ಟೇ ವ ಹ್ಮ್
ನೀವು ಇತಿಹಾಸ ಓದ್ತೀರಾ?
ಹಾ ಓದ್ತೀವಿ
ಹಾ ಇತಿಹಾಸದಲ್ಲಿ ನಿಮ್ಗೆ ಏನೆನ್ ಗೊತ್ತಿದೆ ಸ್ವಲ್ಪ ಹೇಳಿ ಅಂದ್ರೆ ನಮ್ಮ ಪರಪಂಡಿ ಇಂದ
ಹಾ ಯಾವ್ದು ಹಿಸ್ಟರಿ ಬಗ್ಗೆ
ಹಾ
ಯಾರು ಎ ನಮ್ದು ಕರ್ನಾಟಕ ಹಿಸ್ಟರಿಯಾ?
ಹಾ ನಮ್ ಪರಂಪರೆ ಕರ್ನಾಟಕ ಪರಂಪರೆ.
ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಾದ್ರೆ ಬಾ ದೊಡ್ಡದಿದೆ. ಆ ಕರ್ನಾಟಕೆ ಹ್ಮ್ ಕರ್ನಾಟಕ ಹಿಸ್ಟ್ರಿ ಸ್ಟಾರ್ಟ್ ಆಗೋದೇ ಎಲ್ಲಿ ಇವರಿಂದ ಶಾತ್ವಾಹನರಿಂದ ಅವ್ರು ಫಸ್ಟ್ ಫಸ್ಟ್ ದ ಏನು ಸಾಮ್ರಾಜ್ಯ ಕಟ್ಟಿದವ್ರು ಆದ್ರೆ ಕರ್ನಾಟಕದಲ್ ಫಸ್ಟ್ ಕನ್ನಡ ಮನೆತನ ಅಂತಂದ್ರೆ ಕದಂಬರು ಈ ಕದಂಬರ್ ಲೆಸೆನ್ ನಿ ಕರ್ನಾಟಕ ಇತಿಹಾಸ್ ಸ್ಟಾರ್ಟ್ ಆಗುತ್ತೆ
ಹಾ ಹಾ
ಕರ್ನಾಟಕದಲ್ಲಿ ಕನ್ನಡ ಅನ್ನೋ ಭಾಷೆಯನ್ನಾಗಿ ಸ್ವೀಕರಿಸಿ ಅದುನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿದವರು ಕನ್ನಡದೋರ ಏ ಕು ಕದಂಬರ ರಾಜ್ ಯ ಮಯೂರವರ್ಮ ಅವ್ನಿಂದೆ ಹಾ ಅವ್ನ ಕರ್ನಾಟಕ ಅಂತ ಅಂತೇಳಿ ಹೆಸ್ರು ಬಂದಿದು ಕನ್ನಡ ಅಂತ ಹೆಸ್ರು ಬಂದಿದ್ದು
ಮ ಮೊದ್ಲು ಕರುನಾಡ ಅಂತ ಕರೀತಿದ್ರು
ಹಾ ಅದು ಒಬ್ಬ್ರೊಬ್ರು ಒಂದೊಂದ್ ಕರಿತಾರೆ ತಮಿಳ್ನೋರ್ ತಮಿಳ ಇದ್ರೊಳಗೆ ಅವ್ರು ಕರುನಾಡು ಅಂತ ಕರಿತಿದ್ರು ಯಾರ್ಯಾರು ಬರ್ತಾರೋ ಅವ್ರು ಒಂದೊಂದ್ ತರ ಹೆಸ್ರು ಕರಿತಾ ಇದ್ರು
ಹೌದು ಅವ್ರ್ ಲಾಂಛನ ಇದು ವರಹ ಚೆನ ಯಾರ್ದು ಕದಂಬರ್ಧ?
ಹ ಇಲ್ಲ ಇಲ್ಲ ವರ ಲಾಂಛನ ಬದ ಬಾದಾಮಿ ಚಾಲುಕ್ಯರ್ದು ಬರ್ತದೆ ಮತ್ತ ಇವ್ರು ವಿಜಯನಗರದ ಆರ್ಸರ್ದು ಬರ್ತದೆ ಇಬ್ಬರ್ದು ಲಾಂಚನ ವರಹ ಒಂದೇ ಬರ್ತದೇ
ಕದಂಬರ್ದು?
ಕದಂಬರ್ದು ಇದು ಆ ಮೈರು ಅಂದ್ರೆ ಇದು ಮೋಸ್ಟ್ಲಿ ಸ್ ಸಿಂಹ ಆಗಿರ್ಬೇಕು ಹುಲಿ ಸಿಂಹ ಆಗಿರ್ಬೇಕು
ಹಾ ಹಾ
ಹ್ಮ ಹಂಗೆ ಹೇಳ್ಕೋತ ಹೋದ್ರೆ ಇಸ್ಟ್ರಿ ಬಾಳ್ ದೊಡ್ದಿದೆ ಕರ್ನಾಟಕದ್ ಬಗ್ಗೆ ಗೊತ್ತಾದ್ರೆ
ಹ್ಮ ಹ್ಮ್
ಹೇಳ್ಕೊಂತಂಗೆ ಮಯ ಇಷ್ಟು ಮ ಮಯುರವರ್ಮ ಅವ್ನ್ ಅವ್ನ್ ಮಗ ಅವ್ನ್ ಮಕ್ಳೆಲ್ಲಾ ಆಳಿದ್ರು ಆಮೇಲೆ ಅಲ್ಲಿ ಕಾಕ ದೊರ್ಮ ತಾಳಗುಂದ ಶಾಸನ
ಹಾ ಕಳ್ಗ
ಕವಿ ಕೂ ಕವಿ ಕುಬ್ಜ ರಚನೆ ಮಾಡ್ಯನ ಅವ್ನ್ ಲಶಿಂದ ಕರ್ನಾಟದ ಪ್ರ ಪ್ರಥಮ ಶಾಸನ ಆಲ್ಮಿಡಿ ಶಾಸನನು ಅವ್ನೇ ರಚನೆ ಮಾಡಿದವ
ಹೌದು ಹಲ್ಮಿಡಿ
ಅಲ್ಮಿಡಿ ಶಾಸನ ಅವ್ನ್ ಕಾಲ್ ದಲ್ಲೆ ರಚನೆ ಆದವು ಈ ಮಯೂರ ವರ್ಮನ್ ಮಯೂರ ಅವರಮ್ಮ ಚಂದ್ರವಳಕೆರೆ, ದುರಸ್ತಿ ಮಾಡಿದ.
ಹೌದೌದು
ಕರ್ನಾಟಕ ಯಾಕ, ಕರ್ನಾಟಕದಲ್ಲಿ ಕದ ಕನ್ನಡ ಹೆಂಗೆ ಬೆಳೀತ, ಬೆಳಕು ಅಂತ ಬಂತು ಅವ್ರಂದೇ ಅವ್ರಂದೆ ತಲಕಾಡಿನ ಗಂಗರು ರಾಷ್ಟ್ರಕೂಟರು, ಹಾ ಕಲ್ಯಾಣ ತಾಲೂಕು ರು, ಜನಗರ ಸಾಮ್ರಾಜ್ಯ ಹಿಂಗೆ ಎಲ್ಲ ಸಾಮ್ರಾಜ್ಯಗಳು ಹಂಗೆ ಬೇಕು ಅಂತ ಬಂದು, ಕರ್ನಾಟಕ ಅಂತೇಳಿ ಈಗ ನಾವು ಹ ಹತ್ತೊಂಬತ್ ನೂರ, ಎಪ್ಪತ್ ಮೂರೊಳಗ ಅದು ಮೈಸೂರು ಸಾಮ್ರ, ಮೈಸೂರು ಸಾಮ್ರಾಜ್ಯ ಅಂತ ಇತ್ತು, ಮೈಸೂರು ಸಾಮ್ರಾಜ್ಯದ ಹೆಸರಿಂದ ಕರ್ನಾಟಕ ಅಂತ ಹೇಳಿ ಆಗ್ಬೇಕ ಂತಂದ್ರೆ ಮತ್ತ ಇಪ್ಪತ್ ವರ್ಷ. ಹತ್ತೊಂಬತ್ ನೂರ ಎಪ್ಪತ್ತ್ ಮೂರು, ಡಿಸೆಂಬರ್, ಡಿ ದೇವರಾಜ ಅರಸ್ ಸರ್ಕಾರದಲ್ಲಿ ಕರ್ನಾಟಕ ಅಂತ ಹೆಸರು ಬಂತು.
ಹಾ, ಅದು ಮತ್ತ ಮೈಸೂರ ಅಂತ ಇತ್ತು ಆಮೇಲೆ ಕರುನಾಡು
ಹ ಕರ್ನಾಟಕ, ಕರುನಾಡು ಅಂತ ಕರಿತಿದ್ರು ಆದರೆ ಹೇಳ್ಬೇಕಾದ್ರೆ ಮೈಸೂರು.
ಹ ನಮ್ದು ಕಪ್ಪು ಇರೋದಾಗ, ಕಪ್ಪು ಭೂಮಿ ಇರೋದಾಗ ಕರ್ನಾಡ
ಹಾಂ ಕಪ್ಪು ಭೂಮಿ ಇರೋದಕ್ಕೆ ಕರುನಾಡ್ ಅಂತಿದ್ರು. ಅಕ್ಕ ಅನಕ, ನಾಲ್ಕು, ಕರ್ನಾಟಕವನ್ನೇ ನಾಲ್ಕು ಡಿವೈಡ್ ಬೈ, ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಹಾಕಿದ್ರು. ಒಂದು ಮೈಸೂರು ಭಾಗ, ಮದ್ರಾಸ್ ಭಾಗ, ಹೈದ್ರಾಬಾದ್ ಇದು, ಇನ್ನೊಂದು ಕಡೆ ಕೆನರಾ ಭಾಗ ಅಂತ ನಾಲ್ಕು ಭಾಗ
ಹೌದು
ಉಸ್ತು, ಒಮ್ಮೆ ಏಕೀಕರಣ, ಹತ್ತೊಂಬತ್ ನೂರ ಐವತ್ತಾರರ ಏಕೀಕರಣ ಆದ್ಮ್ಯಾಗ, ನಮ ಕರ್ನಾಟಕ ಅಂತ ಹೆಸರು ಬಂತು. ಅಲ್ಲಿ ಮಟ್ಟ ನಮ್ದು ಕರ್ನಾಟಕ ಅಂದರೆೆ ಇಲ್ಲ, ಮೈಸೂರು ಸಂಸ್ಥಾನ ವಿಶಾಲ ಮೈಸೂರು ರಾಜ್ಯ ಅಂತ ಹಿಂಗ ಕರಿತಿದ್ರು ನಮ್ಗೆ ಕರ್ನಾಟಕಕ್ಕೆ ಹೆಸರು ಮೊದಲೆಲ್ಲ
ಹಾ ಹ ಇವತ್ತು ಅಡಗೆ ಮಾಡ್ದ ಅಂದ್ಯಲ್ಲ ಏನ್ ಮಾಡಿದೆ ಅಡಗೆ?
ಅಡುಗೆ ಏನ ಇಲ್ಲ, ಮುಂಜಲ್ಲೆ ಅವಲಕ್ಕಿ ಈ ಮಧ್ಯಾಹ್ನದಾಗ. ಹಾ ನಾ ಮನೆ ಮಾಡ್ಕೋದು ಹೇಗೆ?
ಹಾ ಏನ್ ಅವಲಕ್ಕಿ ಹೆಂಗ್ ಮಾಡಿದೆ?
ಮ ಒಳಗ್ ಟೊಮೊಟೆ ಹಚ್ಕೊಳ್ಳೋದು ಆ ಅವ್ಲಕ್ಕಿ ತೋಯ್ಸ್ಕೊಳ್ಳೋದು
ಹಾ ತೋಯ್ಸ್ಕೋದು ಎಣ್ಣೆ ಎಣ್ಣೆ ಫಸ್ಟ್ಗಗ್ ಸಾಸ್ವೇ ಜೀರ್ಗೆ ಹೆಂಗ ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟಮೋಟೋ ಇಷ್ಟು ಹಾಕೋದು ಸ್ವಲ್ಪ ಹೊತ್ ಹು ನೆಣಸುದ್ದು ಅವ್ಲಕ್ಕಿ ಹಾಕಿ ಸ್ವಲ್ಪ ತಿರುಗಾಡಿದ್ರೆ ಅವ್ಲಕ್ಕಿ ಹಾ
ನಿಮ್ ಆಹಾರ ಯಾವ್ದು ಮಾಂಸಾಹಾರ
ಮಾಂಸಾಹಾರ ಅಂದ್ರೆ ಚಿಕನ್ ಚಿಕನ್ ಒಳಗ ಚಿಲ್ಲಿ ಚಿಕನ್
ನಾವು ಮಾಡ್ತೇವೆ ನಾವು ಮಾಡ್ಕೊಂಡಿದಿವ್ ಮನ್ನೆ ಹೆಗ್ಬುರ್ಜಿ ಅಂತ ಹ ನಿನ್ನೆ ಹಾ ನಿನ್ನೆ ಮಾಡ್ಕೊಂಡಿದ್ದೆ ಎಗ್ ಎಗ್ಬುರ್ಜಿ
ಹಾ
ಹ ಎಗ್ಬುರ್ಜಿ ಫಸ್ಟು ಆ ಮೊಟ್ಟೆ ತಂದು
ಹೌದು
ಫಸ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಅಚ್ಕೊಂಡು ಹ ಈರುಳ್ಳಿ ಮೆ- ಕೈಯಿ ಒನ್ ಟೊಮೊಟೊ ಊ ಉಳಿಗೆ ಬೇಕಂದ್ರೆ ಹಾ ಒಂದು ಎರಡ್ನೂರ ಗ್ರಾಮ್ ಎಡ್ನೂರ್ ಗ್ರಾಮಷ್ಟು ಎಣ್ ಕೇಂಡು
ಹಾ
ಈರುಳ್ಳೆಲ್ಲ ಹಾಕಂಡೆ
ಎರಡ್ನೂರ್ ಗ್ರಾಮ್ ಜಾಸ್ತಿ ಆಗಲ್ವಾ ಎಣ್ಣೆ
ಅಂದ್ರೆ ಆರ್ ಮೊಟ್ಟೆಗೆ
ಆ
ಹಾ ಆರು ಮೊಟ್ಟೆಗೆ ಆರು ಮೊಟ್ಟೆಗೆ ಕಮ್ಮಿ ಆಗುತ್ತೆ ಇನ್ನು ಕಮ್ಮಿ ಆಗುತ್ತೆ ಆರು ಮೊಟ್ಟೆಗೆ ಸ್ವಲ್ಪ ಕಮ್ಮಿ ಅನ್ಸ್ತೇ ಆರು ಮೊಟ್ಟಿಗೆ ಈರುಳ್ಳಿ ಎಲ್ಲ ಹಾಕೊಂಡು, ಅದನ್ನೆಲ್ಲ ಬ್ರೌನ್ ವರೆಗೆ ಎಲ್ಲ ಹಚ್ಚಿ, ಮತ್ತೆ ಟೊಮ್ಯಾಟೋ ನ ಹಾಕೊಂಡು, ಆ ಉಪ್ಪು ಉಪ್ಪು ಖಾರ ಅದ್ರ ಮೇಲೆ ಕೊಂಡು
ಹಾ
ಸ್ವಲ್ಪ ಮಸಾಲೆ ಹಾಕೊಂಡೆ ಅಂದ್ರೆ ನಾರ್ಮಲ್ ಮಸಾಲ ಸಾಲ, ಇದು ಚೆನ್ನಾಗಿರೋದು ಹಾಕಿದೆ
ಎಲ್ಲ ಎಗ್ ಮಸಾಲೆ ಸಿಗುತ್ತಲ್ಲ, ತಂದ ಹಾಕ್ಬೋ
ಅದಷ್ಟನ್ ಸಿಕ್ಕಿದ್ದಿಲ್ಲ ರೂಮ್ ಅಲ್ಲಿ ಯಾವ್ದಿತ್ತೋ ಅದೇ ತಗೊಂಡು ಹ ದೆ
ಹ್ಮ್
ಹ, ಮೊಟ್ಟೆ ಹೊಡ್ದಕ್. ನಂಗೆ ಮೊಟ್ಟೆ ಸರಿಗ್ ಹೊಡಿಯಾಕ್ ಬರದಿಲ್ಲ, ಹ ಅಣ್ಣ ಇದ್ದ, ಸಣ್ಣಗೆ ಹೊಡ್ಕೊಟ್ಟ. ಅಂದ್ರೆ ಅದನ್ನ ಕರೆಕ್ಟಾಗೆ, ಹಿಂಗೆ ಹೊಡುದ್ರೆ ಒಳಗಡೆ ಬರುತ್ತಲ್ಲ
ಹೌದು, ಎಗ್ಗಿಂದು ವೈಟ್ ಕೇಸ್ ಬರುತ್ತೆ.
ಹಂಗಾಗಿ ಆ ಅಣ್ಣ ಚೆನ್ನಾಗಿ ಹೊಡೆದಾಕಿದ್ರ ಅದ್ನಂಗೆ ತಿರುತ್ತಾ ತಿರುಗ್ತ ಬಿಸಿಲ್ ತಿರುಗ್ತ ಇರ್ತದ್ ಒಂದ್ ಐದು ನಿಮಿಷದಲ್ಲಿ. ಒಂದ್ ಹದಿನೈದು ನಿಮಿಷ ಬಿಸಿಯಲ್ಲಿ ಬಿಡ್ತು ಹೇಗಿದ್ರು ಚಪಾತಿ ಇದ್ವಾ? ಹಾ ಚಪಾತಿ ಇದು ಚಪಾತಿ ಜತೆ ಸೇರ್ಕೊಂಡು
ಅಕೆ ಟೇಸ್ಟ್ ಕಾಂಬಿನೇೇಶನ್ ಚಲೋ ಆಗದೆ.
ಹಾ ಮತ್ತೆ ಹೊರಗಡೆ ಎಲ್ಲಿ? ಹ ಹೋಗಿಲ್ಲ
ಎಲ್ಲಿ ಇಲ್ಲ. ಇಲ್ಲೇ ಹಾಕಿಂಗ್ ಇಲ್ಲೆ ಗ್ರೌಂಡಿಗೆ ಹೋಗಿದ್ದೆ ಸಂಜೆ.
ಹಾ ಹಾ ಮಧ್ಯಾನ
ಮಧ್ಯಾಹ್ನ ಎಲ್ಲಿ ಮಧ್ಯಾಹ್ನ ಎಲ್ಲಿ ಬಿಸಿಲ ಇರ್ತ
ಅ ಒಂದೇ ಜಾಗದಲ್ಲಿ ಕುಂತ ಸ್ವಲ ಒಂದ ತರ ಬೇಜಾರ ಆದಂಗ ಆಗತ್ತೆ ಒಂದ ಸ್ವಲ್ಪ ಹೊರಗಡೆ ಹೋಗ್ ಬಂದ್ರೆ
ಹ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಆಕ ಸಂಜೆ ಕಡೆ ಗ್ರೌಂಡ್ಗೆ ವಾಕಿಂಗ್ ಹೋಗಿರ್ತಿ
ಮನಸ್ಸು ಪ ಫ್ರೀ ಆಗತ್ತೆ ಅವಲ್ಲ ವಾತಾವರಣ ಎಲ್ಲ ತಣ್ಣಗ ಇರುತ್ತಲ್ಲಾ ಹೌದು ವಾತಾವರಣ ನೋಡಿದಂಗ ಎಲ್ಲಾ ಇದೆ ಹಾ ಇಲ್ಲಿ ವಾತಾವರಣ ತುಂಬಾ ಬಿಸಿ ಇರತ್ತ ಅಂದ್ರೆ
ಹ್ಮ್ ನಮ್ ಕಡೆ ಏನ್ ಮಳೆ ಇಲ್ಲ ಬರೇ ಬಿಸಿಲು
ಇತ್ತು ಈಗ ಕ್ಲಿಯರ್ ಆಯ್ತು ಈಗ ಸಾಮಾನ್ಯ ಆಗ್ಬಡತ್ತೆ
ನಿಮ್ಮ ಬೆಂಗ್ಳೂರು ಹವಮಾನಾನೆ ಹಂಗೆ
ಹಾ ಹವಾಮಾನ ಹಂಗ ಚೇಂಜ್ ಆಗ್ತಾನೆ ಇರತ್ತೆ ಆಗ್ದ ಆಗಿದ್ದಾಗಿದ್ದೆ ಏನ್ ಮಾಡಕ್ಕ ಎಲ್ಲ ಮತ್ತೆ
ಹೌದು ಏನು ಇಲ್ಲ
ಮತ್ತೆ ಎಲ್ಲಾದ್ರೂ ಹೊರ್ಗಡೆ ಹೋಗಿದ್ರೆ ಯಾವುದನ್ನು ಊರಿಗೆ ಅದ್ರೂ ಪ್ರವಾಸಕ್ಕೆ
ಇಲ್ಲಿ ಪ್ರವಾಸಕ್ಕೆ ಎಲ್ಲ ಈಗೇನ್ ಮಳೆ ಸ್ಟಾರ್ಟ್ ಆಗ್ತದೆ ಇಲ್ಲೇ ಪ್ರವಾಸ ಆಗೋದು ಒಮ್ಮೆ ಹೋದ್ರೆ ಜನವರಿ ಆ ತಿಂಗಳಲ್ಲೇ ಹೋಗೋುದು
ಹಾ ಜನವರಿಲಿ ಅಂದ್ರೆ ಹ ಯಾವ್ದ ಚೆನ್ನಾಗಿರ ಪ್ರ ಪ್ರವಾಸ ಚೆನ್ನಾಗಿರೋ ಪ್ರವಾಸ ನಿಂಗ ಹತ್ರ ಇರೋದು
ನಾ ಆಲ್ಮೋಸ್ಟ್ ಎಲ್ಲರುೂ ಚಿಕ್ಮಂಗ್ಳೂರ್ ಅನ್ನತಾರೆ
ಹಾ ಅಂದ್ರೆ ನಮ್ಮ ಈ ಕಡೆ ಸೈ ಹ ಅದೆಲ್ಲ ಚಾರಣಕ್ಕೆಲ್ಲ ಹೋಗಕ್ಕೆ ಚಿಕ್ಕಮಗಳೂರು ಎಲ್ಲ ಹೋಗ್ತಾರೆ ಮಳೆಯಲ್ಲಿ ಹೋಗಕ್ಕೆ
ಹ ಇಷ್ಟ ಪಡ್ತಾರ
ಹಾ ಇ ಕಡೆ ಚಾಮುಂಡಿ ಬೆಟ್ಟ,
ಹ ಮೈಸೂರು ಆಕಡೆ
ಹಾ
ನಮ್ ಕಡೆ ಎಲ್ಲಿ ಇದೆ
ಬೆಳಗ್ ಬೆಳಗ್ ಎದ್ದೋಗಾಕ್ಕ ಎದ್ದು ಓಡೋಗ್ಗ್ಬೇಕು ಅಂದ್ರೆ ಬೆಳಿಗ್ಗೆ ನಾಲ್ಕ್ ಗಂಟೆ ಅಂದ್ರೆ ಆತರ ಹ ಗಾಡಿಗಳ ಕಂಡು ಹೋಗೋದ
ಹ
ಹಏಂದ್ರೆ ನಮ್ಗೆ ಹತ್ರ ಆಗುತ್ತೆ ಇದೆಲ್ಲ ಚಾಮುಂಡಿ ಬೆಟ್ಟ ಮೈಸೂರು
ಹೌದ ನಮಕ್ ಎಲ್ಲ ದೂರ ಆಗತ್ತೆ
ಹಾ ಆಯ್ತು ಧನ್ಯವಾದಗಳು
ಹಾ ಧನ್ಯವಾದಗಳು